ಯಾಕ ಬರವದು ಯಾಕ ಕಟ್ ಆಗ ಬಿಡ್ತ ಡೈರೆಕ್ಟ್ ಶಟತ್ಾನ ನೆಟ್ವರ್ಕ್ ಎಲ್ಲ. ಇಲ್ಲ ನೆಟ್ವರ್ಕ್ ಎಲ್ಲಷ್ಟಂದು.
ಓ ಚಿ ಹ ಇಡ್ಕಂದಿರ್ತಲ್ಲ ನೆಟಾಪ ಆಗಿಬಿಡುತ್ತ ಅಂತಾನನು ಎರ ನರ ಮ. ಟ್ಟ ಹಂದ ಹ ಕಡಿ
ಹ ಪಾ್ಟಿ
ಯಾವಾಗ
ಸದ್ದ
ಪ್ರೊಸೆಸಿಂಗ್್ದಾಗ ಐತೆ ನೋಡಮ ಯಾರ
ಆ ಪ್ರೊಸೆಸಂಗ್ ಇನ್ನ ಹದ್ನಾಕ ದಿನ ಬರಲ್ಲವು.
ಏ ನಿಮ್ ಹಂಚ ಇದ್ರಿ ಯಾರಪ್ಪ ಬಂದತರಿಲ್ಲಿ.
ಎರಡ್ ರೂಪಾಯಿ ಬರ್ತಾವ ಮುಂದಲು ಬರ್ಲಾ
ಮುಂದಲು ಬಿರಂದ ಹಂಗಗೆ ಇತ್ತಾ. ಸಂಜೆ ಬಿಟ್ಟ ಪ್ರೊಸೆಸಿಂಗ್ ಇತ್ತು. ಮುಂಜೆ ಗಂಟಲ ಐವತ್ತೊಂಬತ್ತು ರೂಪಾಯಿ ಬಂದು.
ಹೌದಾ.
ಈ ಪ್ರೊಸೆಸಿಂಗ್್ದಾಗ ಎಸದ ನೀನು.
ನೂರ ಅರವತ್ತದ
ಕೆಥ ೇತಿ
ಆ.
ಕೆಲ್ಸಗದಾವ ಅಂದ್ರೆ
ಇವತ್ತು ಎಣ್ಣೆ ಆಕಗ್ಬೇಕಂತ ಮಾಡೀನಿ ಎಷ್ಟ ಏನ್ತಂನ.
ಅ ಬಂದ ತಾನ.
ಹ್ಮ್, ಪರ್ಸದ ಎರಡ ರೂಪಾಯಿಬಂದದ ಬೆಳಗ್ಗೆ ಗೌಡ್ರು ಪೋನ್ತ್ ಹಚಿದನ.
ಇವತ್ ಬಂದ ಅದನು.
ಹಾ,
ಹಾಗ ಅಂದ್ರೆ ಬರ್ತ್ಲೇ ಅದು.
ಏ ಬ್ಯಾರೆ ದಾರಿಗೆ ನಾಕ್ನೂರು, ಐನೂರು ಬಂದವಪ್ಪ ಶಂಟ. ಬರೆದಾರಗೆ ನಾಕ್ನೂರು, ಐನೂರು ಬಂದವ. ಹತ್ತ
ಅದೇ ಬರ್ತವ ಹೋವೋಪ್ಪ.
ಸಾಕ ಒಂದ ಸಾವ್ರ ಆದ್ರರು ಒಂ., -
ಹ್ಮ್.
ಇವತ್ತು ಎಣ್ಣೆ ಒಡದ್ರಮುಗನ್ ಸಾಕು. -
ಮಚಿ್ದ ಹ ತೊಂಗ.
ಆ,
ಕಂಟಿನ್ಯೂ ಆಗೈತೆ ನಿಂದ.
ಏನು?
ಕಾಲ-
ಕಾಲ್ ಕಂಟಿನ್ಯೂ ಆಗಿಲ್ಲ ನೀ ಹಚ್ಚಿದಲ್ಲ.
ಓ ನು ಕಂಟಿನ್ಯೂ ಆಗೈತೆ ಅಲ್ಲಿಗೆ. -
ಎ ಟಾಸ್ಕ ಎಷ್ಟ ಮುಗಿದಿವೆ.
ಆಯ್ತು ಲಾಸ್ಟ್ ಇದು.
ಎಷ್ಟಂದಐತಹೇಳ.
ಐದನಂದ್ದು.
ಆಕೋ ಸೂಪರ್. ಆಾ ಯಾ ಪ ಎಂತ ಮಾಡ ರಂಡೆ ಮಗ ಜತನೆ ನ. ಹಾ ನಂದಾ.
ವಜ್ಜಿ ಮುಗಷಿಆದರಲ್ಲ.
ನ್ಯೂಸ್ ಬಂದಾವ ಆ
ವಜ್ಜಿ ಮುಗಷಿನಿ.
ಹ್ಮ್, ಹತ್ತೊಂಬತ್ತ- ಹ ಗೌಡ ಮುವತ್ ಮುಗಸನಮತ್ ಮುವತಾರಮುಗಷಾನಂತವ ಗೌಡ. ಮೂವತ್ತಾರ ಮುಗಷನ ಅಂತ. ಗೊತ್ತಿಲ್ಲ ಸೂರ್ಯ ನೂರ ನಿನ್ ಎತ್ಲೆ ನೂರ ಐದ್ನೈದ ನೂರ ಇಪ್ಪತ್ತು. ಅಕ್ವಾ ಇವನ್ ಚರ್ಯ-
ಆ,,
ಎಷ್ಟು ಬಂದವ ನೀನಗ
ಅ
ಹಿಂಗಾಗಿ ಬರಂಗಿಲ್ಲ ಅವು ಬೆಳಗ್ಗೆ ಬರತ್ ಇವಾಗ ನಿನಿಗ್ ಎಷ್ಟ ಸಲ ಫೋನ್ ಹಚ್ಯಾರ ಹಚ್ಚರ
ನನಗ ನೂರ ಎಷ್
ಗಟಳ ಬರಗೆ ಮಾಡಸ ಇನ್ನ ಮುಂದ ಹಂಗೆ ರಿಪ್ರೆಸ್ ಮಾಡಿದ್ರೆ ಮುಂದ್ ಬರ್ತಾವ ಕಂಟಿನ್ಯೂ.
ಹ
ಬರ್ಲ್ಲಾ ಆ ಒಂದ ಸೂಪರ್ ನಿಮ್ಅವನ್ ಕ್ಕೆ ಬಾಯ್ಗ್ ಹಾಕಂದಿದೆ ಒಂದು ಸೂಪರ್ ಕೈ ಹಿಡ್ ನಮ್ಗ ಒಂದ್ ಕಾರ್ ಬರ್ತಾವಗ ನಾವು ಹೈರೇಟ್ ಹಾಯ್ ರೇಟ್ ಆರಸತೆವಿ ಮತ್ತನ್ರ ದೋ
ಏನಿಲ್ಲಪ್ಪ.
ಹೆಂಗ್ಲ ಮತ್ತೆ ಲಗ್ನ ಯಂಗ ಎಂಗೇಜ್ಮೆಂಟ್ ಅದು ಮತ್ತೆ ಏನು ಶಂಟ ನೀ ಹ ನನ್ ಹೇ
ತಗೋಂತಾ
ಎಂಗೇಜ್ಮೆಂಟ್ ಐತಿ ಅಂತ.
ಐತೆಂತ ಹೇಳ್
ಏ ಸೂರ್ಯ ಗಾ
ಹ್ಮ್
ನಂಬತಾನನಲೇ ಅವ
ಆ
ನಂಬಲ್ಲವಾ
ಯಾಕೋ ಮಾರಾಯ
ಸರಿ ಮತ್ತೆ ಹೆಂಗ್ಲೆ ಮುಂದ ಶೆಂಟಾ
ಏನು ಮುಂದ ಲೇ
ಏನ ಲಗ್ನ ನಮ್ಮೂರಾಗ್ ಆಗವ ನಿಮ್ಮೂರಾಗ್ ಆಗವ ಲಗ್ನ ನಿಮ್ಮೂರಾಗಾಗವಾ ನಮ್ಮರಾಗಾಗವಾ.
ಎಲ್ಲಿಂದ ಎಲ್ಲೂ ಮರಾಯ ನಿನ್ ಇಷ್ಟ ಒಟ್ಟ
ನಮ್ಮೂರಗ ಆಗ ಲೇ
ಏಕ್
ಸುಮ್ಮನ
ಏನಿದೆ ಅಲ್ಲಿ
ಬಂಗಾರೇಟ್ ತೊ
ಬೇಡಾ
ಹ್ಮ್
ಎಟ್ ಹಂಗೆ ಬಂಗಾರ್ದಾಕದ ಈಗ
ಆ ಇದ್ ಏನಕ್ ಇದ್ ತಲಿ ನೋವ್ ಮೆಜರ್ ಮಾಡ್
ಎಂಜ ಮಾಡಿದ ಕೆಲ್ಸ ಎಲ್ಲಿ ಕೊಡ ಕೊಡಕ್ವಾ ಸೂಪರ್ಡಸಗ ತಿರೋಡಾಕ್ಬೇಕ ಕನ್ನಡ ಕೊಡಬೇಕಿಲ್ಲೊ ಮಾರಯ್ ಏನ ಇಂಗ್ಲಿಷ್ ಅನಾಹುತ ಏ ಇಂಗ್ಲಿಷ್ ಕೊಟ್ರ ಇಂಗ್ಲಿಷ್ ಮಾತಾಡ್ಬೇಕಂತ ಬಟ್ ಇಂಗ್ಲಿಷ್ ಏನ ಶೆಟ್ ಮಾತಾಡತಿ ನಿನ ನಿನ ಮಾತಾಡಿದ್ರ ಅಪೌಸಿಟ ದವ ಮಾಡಾಬೇಕಿಲ್ಲ ತಿರ್ಕಲ್ಲಿ ಮೂರದಾಕ ಮತ್ತೆನಡ್ದ ಚೆರು
ಏನ ಇಲ್ಲೂ ಮಾರಾಯ ಎಂತ ಫೋನ್ ಅಂದ್ರ ಫೋನ್ಯಾಗ ಮಾತಾಡೋ ಕಾಲ ಬಂತಲ್ಲ ಪಾ
ನಿಮ್ ಮಳೆದಾರ ಎಂತಾರಪ್ಪಾ
ಒಳ್ಳೆದಾರ
ಹ್ಮ
ಹೇಳ್ರ ಏನಂತ ನಮ ಆರಾಮ
ಎಷ್ಟ ತಿನ್ನದಾವದಾನ
ಹಾ ಆರ್ ಕಂಪ್ಲೀಟ್ ಆರ್ ಕಂಪ್ಲೀಟ್ ಆಗ್ಯಾ ಇಲ್ಲ ಇಲ್ಲ ಹಾಗ್ಯವು ಜನವರಿ ಪೆಬ್ರವರಿ ಮಾರ್ಚ್ ಮೇ ಜೂನ್ ಜೂನ್ ಜೂನ್ ಇದು
ಹಾ ಜೂನ್ ಮುಗ್ಯಾಕ್ ಬಂತು
ಹ್ಮ್
ಇನ್ನು ಹತ್ತ ತಿಂಗಳಗ ಎಂಟ ತಿಂಗ್ಳ ಆತ್ತ ನು ಇನ್ನ ಹತ್ ದಿನಕ್ಕ
ಆರು ಕಂಪ್ಲಿಟ್ ಆತರಿ
ಹೇ ಹೆಚ್ಚ ಆಗಿರಬೇಕ ನೋಡು
ಅಲ್ಲ
ನಿಮ್ಮಕ್ಕನ್ ಕರ್ಕೊಂಡಂಬಂದ ಒಂದು ತಿಂಗಳ ಆಯಿತೆನಿಗ
ಒ ತಿಂಗೆ ಹವತ್ಾಯ್ತ
ಮ್ಮ್ ತಂಗಾದ್ರಿ ಹೋಗಕ್ ಕಂಪರ್ಟ್ ಆಗ್ತವ ಹ್ಮ್ ಮತ್ತೆ ಐದರ ಐದರ ಕರ್ಕೊ ಬರ್ತಾರಾ
ಹ್ಮ್
ಮತ್ತೆ ಒಂದ್ ತಿಂಗಳ ಆಯತ ಅಂದ್ರ ಮತ್ತೆ ಆರ್ ಆತ್ವನು ಮತ್ತತ್ ತಿಂಗ ಮ್ಯಾಗ ಐತಿ ಅಂದ್ರೆ ಮತ್ತತ್ ಏಳ್ ತಿಂಗ ಆತ್ತ ಹ್ಮ ಹ್ಮ ಹ್ಮ ಹ್ಮ ಹ ಅದ ಸಮ್ಮನೆ ಸರಿಯಾ ಸರಿಯ
ಪೂರಿವಲ್ಲ
ಊರಿಗೆಗ್ ಬರಲ್ಲದ ಕೆವಿ ಏನೋ ಖಾಸಗೀಕರಣ ಮಾಡಕತ್ತಾರ ಅಂತಲ್ಲಿ
ಹಾ
ಕೆೇವನ್ ಖಾಸಗೀಕರಣ ಮಾಡಳಗತ್ತಾರ ಅಂತಲ್ಲ
ಏನ
ಕೆ ವಿ ಕೆ ವಿ ನಾ ಖಾಸಗೀಕರಣ ಮಾಡಾಗತ್ತಾರಂತಲ್ಲ
ಮಾಡಕತ್ತಾರ
ಮತ್ತೆಂಗ ಮತ್ತೆ
ಪಗಾರ್ ಅವ್ರಿಗಿ ಬರ್ತಾ
ಬರ್ಕ ಬಿಡಲ್ಲ ಅವ್ರರಿಗೆ ಹೊಸ್ತಾಗ್ ಆದ್ರ ಅಷ್
ಹೊಸಗಾದ್ರೆ ಅಷ್ಟೇ ಸೊಪ್ಪ ಇದು ತೊಂದ್ರೆ ಆತ
ಪಗಾರ್ ಕುಂತಿರ್ ತಾ ಆಟೆ ಬಂದ್ರ ಸಾಕಂತರ ಅವ್ರು
ಹ್ಮ್ಮ ಮಹಾತ್ಮಾ ಗಾಂಧಿ ಯೋಜನೆ ಇ ಪ್ರಧಾನ ಮಂತ್ರಿ ಆ ಯೋಜನೆ ಯಾವ್ದು ಇಲ್ಲೆ ಇಲ್ಲ ಮತ್ತೆ ಬೀರೆ ಕ್ರಿಕೆಟ್ ಆಡಕ್ ಹೊಗ್ಯನಂತಲ್ಲ
ಆಸ್ ಬೀರೆ
ಹ್ಮ್
ಬೀರೆಗ್ ಹೆಂಗ್ ಪಿಕ್ಸ್ ಆತಿಲ್ಲ ಮನ್ನೆ ಇದು ನಾಗರ್ ಹುಡುಗಿ
ಅವುಗೆಲ್ಲಾ ಅವಿಗೆಲ್ಲ ಫಿಕ್ಸ್ ಐತಿ ಅವ ಪಿಕ್ಷೆ ಆಗಿಲಲ್ಲ
ಆ
ಕೊಡಕ್ ಕೊಡ್ತಾರ ಅವ್ಗ ಕೊಡ್ತಾರ
ಯಾರ್ಯಾರೋ ಅವರ್ ಮಾವ ಇದ್ನ ಏ ಅವ್ರ ಮಾವ ಇವ್ನ್ ಇರ್ಬೋದು ಅವ್ರ ಮನೆನರು ಎಲ್ಲ ಕ್ಲೋಸ್ ಇರ್ತಾರಾ ಅವ್ರು ಬಸಪ್ಪ ಕಾಕ್ಕ
ಯಾರ್ಯಾರು
ಅವ್ರ ಮಾವನ್ ಕೂಡ
ಹ್ಮ್
ಮತ್ತತ್ ಅವ್ರ ಮಾವ ಮಾತ್ ಕೇಳಿಕಣ ಮತ್ತ ತಗೊಳ್ಬೇಕತ್ ಬೀರ
ಅವ್ರ ಅಣ್ಣರ್ ಇಬ್ಬರು ನೌಕರಿ ಮಾಡ್ತಾರತ್ಲಿ ಆರಾಮು ಹೆಂಗ ಇರ್ಬೇಕುನ್ನು ಅಂತಲ್ಲು ಆ ಹಚ್ಚಿದ ದೊಟ್ಟ ಹೊಲ್ದ ಮಡಕ ಅವನೊವ್ನ್
ಇಲ್ಲಾ ಹೇಗಟ್ಟೆ ಮಾಡ್ತಾನಪ್ಪ
ಮನೆಿ ಬಿಟ್ಟ ಓಡ್ಚನ ಅಂತವ್ರ ಇಬ್್ರ ನ ನಿಮ್ ಅಲ ಬ್ಯಾಡ ಏ ಬೇಡ ತಗವ್ರಂತವಂಡ ಮಕ್ಳಯಕಂತೋಗ ಬಿ ಅಂತ ಕಳಸ ಬಿಟ್ಟಂತ್ರ
ಹಾ
ಎಂಡ್ರ್ ಬ್ಯಾಡ ಮಕ್ಳು ಬ್ಯಾಡ ಹೋಗ್ಬಿಡು ಅಂತ ಕಳ್ಸಬಿಟ್ಟನೆಂತ ಅವರು ಸ್ು ಅಲ್ಲ ಯನಿಯ ಮಂಟಿ ಮಾಡ
ಹಾ ಇನ್ಸಲ ಮೂರ್ ಬಂದಿ ಅಣತಂಬ್ರ ಅಂತವರು ಮೂರ್ ಮೂರ್ ಮಂದಿ ಇವ್ನೆ ಮಂಟನ್ ಮಾಡತಾನ ಅಂತ
ಹ್ಮ್
ಆರಾಮ್ ಅದ ನೋಡ. ಹ ಬ ಉ ಸ್ಲ
ಮಚ್ಚರ್.
ಮತ್ತೇನ ಇಲ್ಲ ನೋಡ.
ಹ್ಮ ಮತ್ತೆನ್ರ ಶೀಸುದ್ದಿ ನಿಮ್ ಕಡೆ.
ನಮ್ ಕಡೆ ಏನಿಲ್ಲ ಬ್ರೋ ನಿಮ್ ಕಡೆ ಇದೆಯಾ.
ಯಾರ್ದರ ಬುತ್ತಿ ರೊಟ್ಟಿ.
ನೀವ್ ಯಾರಜೊತಿ ಮಾತಾಡತಿ ಹೇಳ್ಯಾ ಹ್ಮ್ಮ್. ಹ ಮತ್ಯಡ ಕತ್ತನ. ಅಲ್ತ್ ಹ್ಮ
ಏನಿಲ್ಲೋ
ಇಡ್ಲ್ಯ
ಇಡಿಡು ಸಾಕು ಬ್ಯಾಸರೈತ ಆಮೇಲೆ ಸ ನೈಟ ಹಚ್ಚಮ. ನೈಟ್ ನಾನೇ ಪಿಕ್ಸ್ ಹಾಸ್ತಿನ್ ತೋ.
ಹ ಹಚ್ಚು. ಇ ಮಂತು ಲೋಟ್ ನೋ